ಹಂಗೆ ಭಗವಂತರೇ ಗೌಡ್ರೆ ಅವ್ರೆ.
ಏ ಏನು ಇಲ್ಲ ನೋಡ್ರಿ ಮಲ್ಲು ಅವರೇ ಎಲ್ಲಿದ್ರಿ.
ಇಲ್ಲೇ ಇಲ್ಲೇ ಇಲ್ಲೇ ಬೀಗುಡಿನ್ಯಾಗ ಇದ್ವಿಪ.
ಬೇಗ ಕುಡಿತ ಏನೋ ಏನೋ ಕೇಳ್ಪಟ್ಟ. ಟಿವ್ರಿ ಏನೋ ಕೃಷಿ ಮಾಡ್ರಿರಂತ.
ಕೃಷಿ ಹ್ಮ ಮಾಡಿದಲ್ಲ ಪಾ ಮತ್ತ.
ಹೆಂಗ ನಡದರಿ. ಇಲ್ಲ ಹೆಂಗದ್ರಿ ಕೃಷಿ ನಾವು ಮಾಡವ್ರಿ ನಾವು ಜಿ ಕೆೆ ವಿ ಕೆ ದಾಗ ಇದೀವಿ. ನಾವು ಅಗ್ರಿ ಮಾಡಿವಿ.
ನಡಿತ ಜಿ ಕೆ ವಿ ಕೆ ನ್ಯಾಗ ಇದ್ದೀರಿ ನಾವ ಎಲ್ಲಿ ಇಲ್ಲೇ ಸಣ್ಣ. ಅಂತ ಕಾ ಕಾಲೇಜ್ ಬಾರಿ ಅದ ನೋಡ್ರಿ ನಿಮ್ದ ಹಿಡಿದೀದು.
ಏ ಬಾಳ ಚಲೋ ಅದ ರಿ ಮತ್ತ ಇಡ್ಬೇಕನ್ಲ್ರರಿ ಏನೇನೋ ಹೊಟ್ಟಿ ಪಾಡಿಗ ಮಾಡ್ಬೇಕಲ್ರರಿ.
ಹ್ಮ್ ಅವ ಖಾಲಿ ಬ ಓದಿರಿ ಅಂದ್ರ ಇದ್ರ ಪದವಿ ಪೂರ್ವನಾಗ .
ಆಗೇದ ಆಗೆದ್ರಿ ಒಂದ ಸ್ವಲ ಕೆಲಸ ಆಗ್ಯಾದ್ರ ಪದವಿ ಪೂರ್ವದಾಗ ಆಗ್ಯಾದ್ರಿ ಅದಕ್ಕಲ್ಲೇ ಬಂದಿವರಿ ಇದ ಮತ್ತ ಏನನ ಒಂದ ಹೊಟ್ಟಿ ಪಾಡಿಗ ಮಾಡ್ಬೇಕು. ಬೆಕ್ಕಲ್ರಿ ಸುಮ್ಮ.
ಹ್ಮ್ ಹ್ಮ್ ಅಂದ್ರು ಕಾ ನಿಮ್ಮ ನಿಮ್ಮ ಕಾಲೇಜ್ ಬಾಳ ದೊಡದ್ರಿ.
ಏ ಚಲೋ ಅದ್ರಿ ನಮ್ಮ ಕಾಲೇಜ್ ಎಲ್ಲಾ ಪ್ರತಿಯೊಂದು ಅದವ್ರಿ ಒಂದ ಸ್ವಲ್ಪ ಬಾಳ ಹೈರಾಣ ಆಲಕತಿ. ಇರ್ತೀವಿರಿ ಇಲ್ಲಿ.
ಅಂತೇನ ಅಲ್ಲೆನರಿ ಹೈಟೆಕ್ ಸೀಟಿ ಅದರಾಗ ಹೈಟೆಕ್ ಬೆಂದ.
ಹೈ ಪೈ ಸಿಟಿ ಅದ್ರಿ ಅದೆಲ್ಲಾ ಹೆಂಗಂದ್ರ. ಇಸದ ನಾವು ಹೋಗಕ ಮಾಡಕ್ಕ ಇಲ ತಿರ್ಗಾಡ್ಲಕ್ಕ ಅದಕ್ಕ ಒಂದ ವಾಹನ ಬೇಕಾತ್ತವ್ರಿ.
ವಾಹನ ಹ ವಾಹನ ಬೇಕೇ ಹ ಸಿಟಿ ಮತ್ತೆ ಇಲ್ರಿ ಸರ್ಕಾರಿ ಇದು.
ದ ನಾವು ಕಾಲೇಜದಾಗ ಇದ್ದೀವ ಅಂದ್ರ. ಈಕಡಿ ಹೆಂಗಂದ್ರ ಈ ಡಿಪಾರ್ಟ್ಮೆಂಟ್ ಕ ಆಕಡಿ ಈಕಡಿ ತಿರ್ಗಾಡಕ.
ಏ ಬಾಳ ದೊಡ ದೊಡ್ಡದ ಇರತ್ತ ಬಿಡ್ರಿ ಕ್ಯಾಂಪಸ್.
ಕ್ಯಾಂಪಸ್ ತಿರಗಾಡಬೆಕ್ಕಲ್ಲರಿ ಒಂದ ಗಾಡಿ ಒಂದ ಗಾ ಕೈಯಾಗ ಒಂದ ಏನನೋ ವಾಹನ ಇದ್ರೆ ನಡತದ ರೀ ಒಂದ. ಟೂ ವೀಲರ.
ಹು. ಕಾಡಗಾಲಿ ನಾಕ ಗಾಲಿ ನಾಕ ಗಾಲಿ ನಡೀತರೀ.
ಹ ನಾಕ ಗಾಲಿದನೂ ನಡತದ ಎರಡ ಗಾಲಿಂದು ನಡತದ್ರಿ ಸುಮ್ಮ ನಾವ ಎರಡ ಗಾಲಿದ ಬಾಳ. ಯೂಸ್ ಮಾಡ್ತವಲ್ರರಿ ಅದೇನ ನಡಿತ.
ನಿಮ್ಗ ಅನುಕೂಲ ಆತ್ರೀ.
ಅನುಕೂಲ ನಾವ ಏನ ಆತದ ಅನುಕೂಲ ನೋಡ್ಕೊಂಡ ಹೋಗ್ಬೇಕಲ್ರಿ ನಾಕ ಗಾಲಿದ ತರದ. ನಮ್ಮ ಆಯಿ ಸತ್ತ್ರಿ.
ಎಲ್ಲ ನೀವ ಏನು ತರ್ಬೋಹದ ಅದೇನು.
ತರಬೊದರಿ. ಎಲ್ಲಾ ಹಿಂದ ಇರ್ಬೇಕ್ರೀ ಬೆನ್ನಿಗ ಹತ್ಬೇಕು ಅದ ಅವೆಲ್ಲಾ ತರಬೇಕು ತಂದ್ರ ನಡೀತದ. ಸುಮನೆ ಇಲ್ಲಾರ ತಂದಿಕಿಂದ್ರ ಎಲ್ಲ ಶೋಕಿ ಮಾಡ್ಕೋತ ಕುಂದ್ರುಮರಿ ನಾವು.
ಹ್ಮ್ ಮತ್ತಪ್ಪ.
ಮತ್ತ್ಯಾನ ಇಲ್ಲರಿ ನಿಮ್ದೇನ ನಡದರಿ. ಪಿ ಯು ಸಿ ಹೆಂಗ ಮುಗಿತು ಎಲ್ಲಿ ಮುಗಿತ್ತು ಏನ ಒಂದು ಫೋನ್ ಇಲ್ಲ ಏನ ನಮಗೆಲ್ಲ ಮರ್ತ. ಮರೆತ ಬಿಟ್ರಿ ನೀವು ಇಗ ಒಮ್ಮೆ ಇವತ್ತು ಹಚ್ಚಿ ಬಿಟ್ರಿ.
ಇಲ್ಲೋ ಇಲ್ಲ ಮ ಸೋಷಲ್ ಸಾಮಾಜಿಕ ಜಾಲತಾಣಾದಾಗೆಲ್ಲ. ಇದು ಇದ ಹಾಕದಲ್ಲ ಜಿ ಕೆ ಇದ ಬೆಂಗಳೂರುದು ಇದ ಹಾಕದಲ್ಲ. ನೋಡ ಹಚ್ಚ್ದಪ್ಪಾ ಎಲ್ಲಾ ಎಲ್ಲಿ ಓಡಾಡಕ್ ಇನನು ಹಚ್ಚತಪ್ಪಾ ಎಲ್ಲೇ ಮಾಡಿ ಅಂತ ನಮಗೂ ಗೊತ್ತಿದ್ದಿಲ್ಲ ಪಪ್ಪಾ ಈಗ ಗೊತ್ತಾಯ್ತು?
ಹಂಗರಿ ನಮ್ಮ ನೀವು ಸುಮ್ಮ ಮಾಡಿ ಏ ನಮ್ಮ ಮನ್ಯಾಗ ಎಲ್ಲಾ ಎಲ್ಲಾಕತ್ತಿದ್ರು ಸುಮ್ಮ ಅಗ್ರಿ ಮಾಡು ಏನೋ ಒಂದ ತಕ್ಕ ಮಟ್ಟದ ಅಪ್ಪ ಅಮ್ಮ ಕಾಪಿ ಅದು ಏನನ ಕಾಂಕ್ರೀಟ್ ಅದು ಓವರ ಲ್ಯಾಪ ಓವರ ಲ್ಯಾಪ ಬರ್ತದ ಅಂತಂದ್ರು.
ಹೂ
ಅದಕ್ಕ ಮಾಡಿದವರು ಸುಮ್ಮ
ಸಲ್ಪ ಚಲೋದ ಏ ಮಾಡಿದರ ಚಲೋ ಅದರೀ ಅದ ಇದು ಕೃಷಿ ಅದ್ರ ಯಾವ್ದಾಳಿ ಈಗ
ಯಾವದರಿ ಕೃಷಿ.
ಕೃಷಿ ಇವಾಗ ಇದ್ದರ ಯಾವುದು ಅದೇ ಚಲೋ ಮೇ ಚ್ಚಿಟಮನಿಗ ಅದೇ ಈಗ
ಈ ಮನಿಗ ಅದೇ ಅದ ಬಿಡರಿ ಅಂದರ ಒಬ್ರೊಬ್ರು ಎಲ್ಲಾ ಅಂತ ಇದೇರಿ ಅಗ್ರಿ ಮಾಡಿದ್ರ ಏನ್ ಮಾಡ್ತ ನಿಮ್ಮ ಮಗಾ ಕೃಷಿ ಮಾಡ್ರಿ ಏನ್ ಬರ್ತ ಏನಿಲ್ಲಾ? ಮುಂದ ಏನು ಜಾಬ್ ಸಿಗತಾವ ಕನ್ಫರ್ಮ್ ಅದಾವ ಇಲ್ಲ?
ಜಾಬ್ ಎಲ್ಲ ಎಲ್ಲದರಗು ಸಿಕ್ತಾವಂತ ಯಾರಿಗು ಭರೋವಸೇ ಕೊಡಲ್ಲ ಹೆಂಗ ಈಗ ನೂರ ಎಪ್ಪತ್ತು ಈ ಜನಸಂಖ್ಯೆ ಅದ ಇದು ಭಾರತದ
ಏ ಅದ ಬಿಡ್ರಿ ಮೊನ್ನೆ ಏನೋ ನಿಮ್ಮ ಇದ್ರಾಗ
ಇಲ್ಲ ಕೇಳಿಲ್ಲಿ ನೂರ ಎಪ್ಪತ್ ಜನಸಂಖ್ಯೆನ ನೂರ ಎಪ್ಪತ್ತು ಕೋಟಿ ಉದ್ಯೋಗ ಸಿಕ ತ್ತ ನಾ ಹೇಳಿನಿ.
ನೀವ ಸಿಗಲ್ ಬಿಡ್ರಿ ಮೊನ್ನೆರಿ ನಿಮ್ಮ ಬಲ್ಲಿ ಏನೋ? ಯಾರೋ ಒಬ್ಬ ಎಂ ಎಸ್ ಸಿ ಸ್ಟೂಡೆಂಟ್ ತೀರ್ಕೊಂಡ್ರಿ ಅಂತಲ್ರರಿ.
ನಿಂಬಲ್ರಿ ಬೆಂಗ್ಗಳೂರು ಬೆಂದಕ್ಕಳ ನಿಂಬಲ್ಲಿ.
ನಂಬಲ್ಲೇ ತಿರ್ಕೊನಡರಾಲ್ರರಿ ಹೌದು?
ನಮ್ಮ ನಮ್ದು ಇದು ಅವ ಅವ ನಮ್ಮ ಇದು ಸೀನಿಯರ್ ಅವ ಸೂಪರ್ ಸೀನಿಯರ್
ಹೌದರಿ ಏನ್ ನಿಂಬಲ್ಲಿ ಕಲಿತಿದ್ದ ಏನ್ ರಿ ಅವ
ಹೂ ಇಲ್ಲಿ ಇದು ಪದವಿ ಪೂರ್ವ ಇಲ್ಲಿ ಬಿ ಎಸ್ ಸಿ ಮಾಡುವೋಗನು
ಅವರಿ ಹೆಂಗ ಹೆಂಗ ಆತವ್ ನೋಡ್ರಿ ಪಾಪ ಹಣ್ಣ ಅರ್ಕೊಲಕ್ ಹೋಗಕ ಅಂದ್ರ ಬಿದ್ದಕ ಅಂದ್ರ ಜೀವನೇ ಹೋಗ್ಬಿಟ್ಟದ್ರ ಪಾಪ ಹುಡುಗು ನಂದ
ಹೂ ಈಗಲೂ ಹೆಂಗ ಹೆಂಗ್ ಹೊತ್ತು ಅದನ್ನು ಗೊತ್ತಾ ಆಗಲ್ಲ ಪಾ ಏನ್ ಮಾಡಿದರ ಏನ್
ಇಲ್ರಿ ಅದ ಅದು ಹೆಂಗಂದ್ರ ಅವನ ಹಣೆ ಬರಹ ಅದ್ರಾಗೆ ಇತ್ಂತ ಏನು ಮಾಡಕ್ ಬರಲ್ರಿ ಮತ್ತೇ ಏನೋ ಒಂದ ಮೊನ್ನೆ ಸೇಮ್ ಎಕ್ಸಾಮ್ ಸ್ಟಾರ್ಟ್ ಆದಾಗ ನಿಮ್ಮ ಬಲ್ಲಿ ಒಂದ ಏನೋ ಕ್ಯಾನಲ್ ದಬ್ಬಿದ್ದು, ಕಾಲುವೆದಾಗ ಬಿದ್ದ ಏನೋ ಒಂದ್ ಹುಡುಗ್ಗ ತಿರ್ಕೊಂಡದ ಅಂತಲ್ರಿ ಅವಾಗ?
ಹೂ ಒಪ್ಪಾ ನಮ್ ಏನ್ ಮಾಡೋದು ನಮ್ದ ಏನ್ ಕೇಳ್ತ ಆ ಪಾರ್ ನಮ್ದು ನಮ್ ನಮ ದೋಸ್ತರ
ಹೌದರಿ ಏನ ಆಗಿತ್ತ ರೀ ಅವನಿಗೆ ಹಂಗ್ಯಾಕ್ ಹೋದರಿ ಅವ
ಏನ್ ಪರೀಕ್ಷೆ ಕೊನೆಯ ಪರೀಕ್ಷೆ ಇತ್ತು ಪೈಲ ಸಮ್ದು?
ಕೊನೆ ಪರೀಕ್ಷೆ ರೀ ನನಗ್ ಯಾರೋ ಎರಡ್ನೇ ಎಕ್ಸಾಮ್ ಇನ್ ಒಂದನೇ ಎಕ್ಸಾಮ್ ಅಂತಂದ್ರಲ್ರರೀ.
ಅಲ್ಲೋ ಈ ಸೆಮ್ದು ಕೊನೆ ಪರೀಕ್ಷೆ ಪಾ ಇದು ಎಕ್ಸ್ಟರ್ನಲ್ಲ.
ಎಕ್ಟ್ರಾನಲ್ ಕೊನೆ ಪರೀಕ್ಷೆ ರೀ.
ಹೂ ಅದ ಒಂದ ಇತ್ತು ಊಟ ಮಾಡರಿಪ್ಪ ಊಟ ಮಾಡಿ ಇದಕ್ಕ ಹೊಂಟೆವ್ ಮಾವ ನಾವ ಎಲ್ಲ ಎಲ್ಲ ಬ್ಯಾಸಗಿ ಅಲ್ಲವಾಗ?
ಹಾ
ಬೇಸಿಗೆ ಸುಮ್ಮನೆ ಮನ್ಯಾಗ ಮ ಇದು ರೂಮ್ ನ್ಯಾಗ ಮಕ್ಕೋಳೋದು ಬಿಟ್ಟು ಇಲ್ಲಿ ಕೆನಲದ ಬಾಜುನ ಇಲ್ಲಿ ನಮ್ಮ ಕಾಲೇಜ್ ಬಾಜು ಇದು ವಿದ್ಯಾಲಯ ಬಾಜು?
ಹಾ ಹೌದ್ರಿ ಆದದ್ರೀ
ಅದ ಅದು ಅಪ್ಪ ಇಲ್ಲ ಅವ ನೀವು ಈಜ್ ಬರ್ಲಾ ಅರ್ಧ ಮುದ್ದ ಬರ್ತವ
ಹೌದ ರೀ
ಮತ್ತ ಮುತ್ತ ಬಾರತ ಏನು ನಮ್ಗ ಏನ್ ಗೊತ್ತಿಲ್ಲ ಅಂದ್ರೆ ಅದ ಕೆಣಕಲಿ ಹೋಗ್ಬಿಡ್ತ ಇಲ್ಲಾ ಗೊತ್ತಿದವ್ರ ಈ ಒಂದ ಹಿಡ್ಕೊಂಡ್ ಹೋಗಬೇಕಕ್ ಇಬರು ಮೂರ್ ಮಂದಿ
ಹೌದ್ರಿ ಏನೋ ಈ ಅವ್ರಿಗೆ ಯಾರಿಗೂ ಈಜೋಡ್ಲಿಕ್ ಬರ್ತಿಲ್ಲ ಅಂತಲ್ರಿ ಹೌದಾ
ಪಕ್ಕ ಬರ್ತದಿಲ್ಲ ಸುಮ್ಮ್ ಹೋಗ್ಯಾವ ಅಲ್ಲಿ ಮತ್ದ್ರ ಕೆನಲ್ ನಲ್ಲಿ ನೀರ್ ಬಿಟರು ಪೂರಾ
ಹೌದ್ರೀ
ಚನಲ್ ನಲ್ಲಿ ನೀರ್ ಬಿಟ್ಟವ ಆಯ್ತು ಇ ಇವ ನಡುನೇ ಅದಕ್ ಪೈಲ ಪಾರ್ ಹಾರನ ಹೇಳನವ ನೀ ಬಾಳ್ಗೊ ಹೊಲಕ್ಕೋಗ್ಬಿಡರೊ ಅಂತ ಹೇಳಣ
ಹ್ಮ್
ಇವ್ರ ಏ ಮಾಡನ್್ರ ಏ ಬರ್ತನ್ ಈಜ ನಂಗನ್ ಬರ್ಲಾ ಅಂತ ನಡುವೆನೇ ಜಿಗ ಬಿಿಟ್ಟನ್ ಅಪ್ಪ
ಹ್ಮ್ ಹುಡುಗ ಏಷ್ಟ್ ದಿನ ಆದ್ಮೇಲೆ ಸಿಕ್ದಂತ್ರಿ ಹುಡುಗ
ಜಿಗದಾನ ಹೋಗ್ಬಿಟ್ಟಾನ ಆಯ್ತು ಮೂರ್ ದಿನ ಹಣ ತೇಲ್ತಲ್ಲ ಅ ಅವಾಗೆ ಸ್ವಲ್ಪ ಏನ್ ಮಾಡತ್ಲಿಲ್ಲ ಹ್ಮ್
ಅಂದ್ರ ಮೂರ್ ದಿನ ಆದ ಬಳಗ್ ಸಿಕ್ಕದಂದಂಗ ಆಯತ್ರಿ ಒಳಗ
ಹ್ಮ್ ಹ್ಮ್ ಮೂರ್ ದಿನ ಸಿಕ್ಕವನ
ಹಂಗೇನ್ರರಿ ಅದು ಒಟ್ಟ ಮ್ಯಾಕ್ಲ್ರರಿ ಹಿಂಗ ಏಸೋ ಮಂದಿ ಹೂ ನೀರ್ ನಿಂದ್ರಿಸ್ಕೆಅಂದ್ರ ಹುಡಕಿದಾರ ಅಂತ ಯಾರ್ಯಾರು ಬಂದು ಹುಡುಕಿ. ಹಕಿದಾರಂತ ಫೈರಿಂಗ್ ಕ್ಯಾಂಪ್ ಅದು ಎಲ್ಲ ಬಂದು ಉಳುಕಿದಾರಂತ ಒಟ ಸಿಕ್ಕಲ ಅಂತಲ.
ಇದು ಮಾಡಿ ಅನ್ ಇದು ಇದು ಮಾಡಿ ಸಣ್ಣದ ಇದು ಬಾಮಿ ಮಾಡ ಇಲ್ರಿ ಒ ಕೆನಲ್ ಅದ ಅದು ಹರಿ. ತುನೀರ್ ಚಾನ್ತನ.
ಚಂತನ ಇರ್ಲಾಕ್ ಅಲ್ಲಿ ಗೇಟ್ ಇರ್ತಲ್ರಿ ಗೇಟ್ ಬಂದ್ ಮಾಡದ್ ಬಳಕ್ ಯಕಡೆ ಇರ್ತ ಗೇಟ್ ಬಂದ್ ಮಾಡಕ್ ನೀರ್. ಕಣ್ಣು ಹೋಗಲ್ಲ.
ನೀರಿಗೆ ಇಲ್ಲಾ. ನೀರು ಹದ್ನರ್ನುರ ಟನ್ ಒಮ್ಮಿಗೆ ಬಂದ್ ಮಾಡಪ್ಲ ಇಲ್ಲೊ ಇದು ಆತ. ಪೂರಾ ಇದಾದದು ಹೊಲ್ದ ನೀರು ಹೊತ್ತಾವ.
ಅತದ್ರಿ ಅದು ಆತಂತೆ ಆಮೇಲ್ ನೀರ್ ಬುಟ್. ಟ್ಟದ್ರೀ ಅವ್ರು ಒಂದ್ ಮೂರ್ನಾಕ್ ತಾಸನ ಬಂದ್ ಮಾಡ್ಯಾರ ಇಲ್ರರಿ ಕ್ಯಾನಲ್ ಅಲ್ಲಿ ಮೇನ್ ಗೇಟ್.
ಏನ್ ಬಂದ್ ಮಾಡಿಲ್ಲೊ ಹಂಗ್. ತುತೇಲ್ ತೇಲ್ದ್ರ ಸಿಗ್ತಿಲ್ಲ ಸಿಗಲ್ಲ ತಣ.
ಹೌದ್ರಾ.
ಹ್ಮ್ ಅದ ಆಯ್ತು ಬಿಡಪ್ಪಾ ನಿಮ್ದ ನಾ ಚಲೋದಲ್ಪ್ಪಾ.
ನಮ್. ಒಂದ್ ಇದ್ರಾಗ ಒಂದ್ ಹಿಂಗ ಕಣ್ಣ ಕೂತಲ್ರಿ ಪಾಪ.
ಏನು ಈಗ ಅವಂದ ಹಣೆ ಬಾರ ಇಲ್ ಬಂದ್ ಸಾವಿತ್ತಪ್ಪಾ.
ಆ ಹುಡುಗ ಏನೋ ಚೊಲೋ ಇತ್ತಂತಲ್ರಿ ಎಲ್ಲರ ಗೂಡ.
ಹ್ಮ್ ಚಲೋ ಚಲೋ ಆಯತು ನಿಮ್ಗೆ ಸ್ನೇಹಿತರ ಸಂಘಟ ಚಲೋ ಆತ್ ಬಾಳ. ನೀವು ನಿಮಗ್ ಬೇಕರ ಸಂಘಟ ಚಲೋ ಇದ ನೊಪವ.
ಅಂತವ್ರು ಯಾರ ನಮ್ಗ ಏನ್ ಗೊತ್ತಿಿಲ್ಲ ಬಿಡ್ರಿ ಅಂತವ್ರು
ನಾ ನಿಮಗೆಲ್ಲ ಗೊತ್ತಿರ್ಲ ಆಯ್ತುಪಾ ಮತ್ ಹೆಂಗಡ ಕಾಲ ಕಾಲೇಜ್ ಎಲ್ಲ ಚಲೋದಲ್ಪ
ಏ ಚಲೋ ಆತಾವ್ರೀ ನಿಮ್ ಕಖಾಲಿಲ್ದಾಗ ಏನ ಏನೋ ಇದು ಎನ್ ಎಸ್ ಎಸ್ ಕ್ಯಾಂಪ್ ಅದು ಇಟ್ಟಿದ್ರ ಅಂತಲ್ರಿ ನೀವು ಎನ್ ಸಿ ಸಿ ಏನ್ ಎನ್ ಎಸ್ ಎಸ್ ರೀ
ಇಲ್ಲ ಎನ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಾ.
ರಾಷ್ಟ್ರೀಯ ಸ್ವಯಂ ಸೇವಾ ರಿ ನಿಮ್ದ್ ಹೆಂಗಿರ್ತದ್ರೀ ನಿಮ್ದ ಏನ ಕ್ಯಾಂಪ್ ಗಿಪ ಹಾಕ್ ತ್ತರ ನಿರಾ ಹಾಕಲ್ಲ.
ನಂಬಲ್ಲಿ ಒಯದ್ಯರಪ ಇಲ್ಲಿ ಬಂಡೆ ದೊಮ್ಮನಳ್ಳಿಗ್ಗ್ ಅಂತ ಒಯ್ದೂರು.
ಹ್ಮ್
ನಾಕ್ ದೀ ನಾಕ್ ದೀ ಎಂಟ ದಿನ ಅಂತ ಒಯ್ದ ನಾಕ್ ಓ ಪೈಲಾ ಎ ವಿಭಾಗದವ್ರ ಹೋಗ್ಯಾರ್.
ಹಾ ಹೌದ್ರೀ.
ರಾತ್ರಿ ಹೋಗ್ಯಾರ್ ನಾವ ಬೆಳಗ್ಗೆ ಹೋಗಿವಿ ಮರ್ದಿನಾ ಬಿ ವಿಭಾಗದವರು ಹೋಗಿದೀವಿ.
ಏನ ಮನೋರಂ ರಂಜನೆ ಕಾರ್ಯಕ್ರಮ ಅವು ಏನೇನೋ ಇದ್ದುವ್ರಿ.
ಕೇಳು ಇಲ್ಲಿ ಪೈಲಾ .
ನಮ್ಮುವ್ ಹೊಸ್ದಾವ್
ಪೈಲಾ ಮುರಾರ್ಜಿ ವಸತಿ ನಿಲಯಾನಾಗ್ ಊಳಕೊಳ್ಳಾಕ್ಕ ಕೊಟ್ಟ್ರ ನಮಗ್ ಅಲ್ಲಿ.
ಹ್ಮ್
ಅಲ್ಲಿ ಉಳ್ಕೊಂಡೇವಿ ಎಲ್ಲಾ ಎಲ್ಲರೂ ವಿದ್ಯಾರ್ಥಿ ವಿದ್ಯಾರ್ಥಿಗಳೆಲ್ಲಾ ಸೇರ ಅಡಿಗಿ ಮಾಡಕ್ ಮಾ ಮಾಡ್ದೂರ ಏನ ಏನ್ ಮಾಡುರ್ ಅನ್ನ ಒಂದ್ ಯಾಡ ದಿನ ಅನ್ನ ಆಮೇಲ್ ಇಲ್ಲ ದಿನ ಮುಂಜಾನೆ ಯಾಡ ತಾಸ್ ಸಂಜಿಗ್ ಯಾಡ್ ತಾಸ ಕೆಲ್ಸಾ ಇತ್ತು.
ಹ್ಮ್
ಹ್ಮ್ ಆಮೇಲ ಮತ್ ಅವ ಸಂಜಿಗಿ ಸ್ನ್ಯಾಕ್ಸ್ ಮತ್ ರಾತ್ರಿ ಹಾಡಾ ಹಾಡದು ಸುಮ್ಮ ಎಂಜಾಯ್ಮೆಂಟ್
ಹ್ಮ್
ಮಾಡಿ ಆಮೇಲ ಆಮೇಲ ಇವ್ಕ ಅಡ್ಗಿ ಮಾಡೋದ ಆಗ್ಲಿಲ್ಲ ಅಲ್ಲೇ ಅಡ್ಗಿ ಮಾಡೋರಿಗ್ ಕರ್ಸ್ಯದ.
ಹೌದಂತ್ರಿ ಅಡಗಿ ಮಾಡವ್ರಿಗ್ ಕರ್ಸ್ಯಾರ್ ಅಂತ್ ಖಿಂಗ್ ಏನೋ ಕೇಳ್ಪಟ್ಟಿವ್ರಿ ನಾವು ಮತ್ತ ಕೇಳಿಲ್ರಿ ಈಗ ಅವ್ನ್ಗ ಗೊತ್ತಿಲ್ಲ ಅಂತ
ಹ್ಮ್ ನಾಡಾಗಿ ಅವ ಎಲ್ಲ ಮಾಡ ಮಾಡ ಉಣವ ಇವೂ ಎಲ್ಲಿ ಬ ಇದ ನೂರ ರೊಕ್ಕ ಕೊಟ್ರ ಹೊರಗ್ ತರ್ಸಪ್ಲೆ ಹರಾ ಹಂತವ್ರ್ ಹರಾ ಎಲ್ಲ ಝಮಾನಾ ಬದ್ಲಾಗಿಲ್ಲ.
ಎಲ್ಲಾ ಹುಡುಗೂರು ಹೆಂಗಂದ್ರ ಅಲ್ಲಿ ನೀರ್ ಇದ್ದಿ ನೀರ್ ಕುಡೊದಿಲ್ಲ ಅಂತ್ರಿ ಏನೋ ಹೊರಗ ಹೊಕ್ಕೆಂದ್ರ ಅಂಗಡ್ಯಾನೂ ತಂದು ಕುಡುದಾರಂತ ತ್ತ ಏನು
ಹುಮ್ಮತ್ ಇವು ಪಾರ್ಗೋಳ್ ಜರಾ ಹುಟ್ಟಿದಾಗ ಇಡ್ದು ಬಿಸ್ಲೇರಿನ್ಯಾಗೆ ಹೊ ಹೊ ಹಡದಾರ ಏನೋ ಅವ್ರ ಮನ್ಯಾಗ ಹಂಗೆ ಮಾಡ್ರಿ
ಹೌದ್ರಿ.
ಏನ?
ಇಲ್ರಿ ಅವು ನೀರ್ ನೀರ್ ಚೇಂಜ್ ಇದ್ದು ಅಂತ್ರಿ ಒಂದ್ ಸ್ವಲ್ಪ ಅಲ್ಲಿ ಹೆಂಗಂದ್ರ ಮೂರ್ ತಿಂಗ್ಗಳ ಆಯ್ತ ಅಂತ ನೀರ್ ಯುಸ್ ಮಾಡಿ ಅವು ಹುಡುಗರ್ನು ಹೋಗ್ಬಿಟ್ಟ ಹೋಗ್ಬಿಟ್ಟವ್ ಅಂತ್ರಿ ಬ್ಯಾಸ್ಗಿ ಸುಟ್ಟಿಗಿ.
ಹ್ಮ್
ಬೇಸಿಗೆ ರಜೆ ಸೂಟಿ ಕೊಡ್ತರಲ್ರಿ ರಜೆ ಕೊಟ್ಟಿದ್ರಲ್ಲ ಹೋಗ್ಬಿಟ್ರ ಹುಡುಗೂರು ಮತ್ತ ಅವೂ ಸ್ವಲ್ಪ ಆಸ ಪೀಸ ಇರ್ತದ್ರಲ್ರಿ ನೀರಾಗ ಅವೂ ಕ್ಲೀನ್ ಮಾಡ್ಲಿಕ ಅಂದ್ರ
ಅಲ್ಲ ಇವು ಮತ್ ಬಾ ಬಾ ಬಾಜು ಹಳ್ಳಿ ಇವು ಇದು ಇದ್ದುವು ಅಲ್ಲ ಅಲ್ಲ ಕೇಳಪ್ಲೆ ಇಲ್ಲ ಮಂದಿದ್ರ ಇಲ್ಲ ಅವ್ರಿಗ್ಗ್ ನೀರ್ ಕೊಡ್ರಿ ಅಂತ್ ಹೊಡಿತಾರ ಏನ್ ಅವ್ರ?
ಅಲ್ಲಿ ಹೆಂಗ ಕೇಳ್ತಾರೀ ಅವ್ರು ಆ ಈಸದ್ದ ಒಬ್ಬರ ಮನ್ಯಾಗ್ ಹೋಕಿ ಅಂದ್ರ ಕೇಳದ ಆತದ ಏನ್ರಿ ನಮ್ಗ?
ಖುನಾ ಮಾಡ್ಕೋಬೇಕ್ರಿ ಪೈಲಾ ಒಮ್ಮಿಗೆ ಕೇಳ್ಬಡ್ದ್ರಿ ಆರಾಮ ಅಕ್ಕ ಇಲ್ ಬಂದಿವ ಅಕ್ಕಾ ನಾಕ್ ದಿನಾ ನಿಮ್ ಊರಿಗೆ ಬಂದೀವಿ ಅಂತ್ ನಾ ಕೇಳ್ಕೊಬೇಕ್ರಿ.
ಆಯ್ತ ತಗೋರಿ ನಾವ್ ಊಟ ರೆಡಿ ಆಗ್ಯದಂತ ಹೋಗ್ ಬರ್ತವ್ರ ಊಟ ಮಾಡ ಬರ್ತಿವಿ
ಆಯ್ತಾ ಆಯ್ತ್ ತಗೋರಿ ಹೇಳಿ ಹ್ಮ್ಮ್